ಹಲೋ ಹನುಮಂತಿ ನಂದ ಅಕೌಂಟ್ ಕ್ರಿಯೇಟ್ ಕಾಲ ಆಗಿಲ್ಲಲ್ಲ. ಹಲೋ.
ಸಾಕ ಅವ
ಹ್ಮ್ ಎಲ್ಲಿ ಹೋಗ ಬಂದ್ರದ್ರಿ. ಹನುಮಂತಿ?
ಟೀ ಕುಡಿಯೊಕೊ ಹೋಗಿದ್ವಿ.
ನೀನಾ?
ಇಂದ.
ಹ್ಮ್ ಆಗಿಲ್ಲ ಮಿ ಇವ್ರ್ ಕಳ್ಸ ಅಂತ ಕರ್ಸಿಲ್ಲ ಇವತ್ತುಗ ಹಂಗೇ ಆಗ್ಬೇಕಂತ ಕಂಪಲ್ಸರಿ ಮೂವತ್ತನ ಹಾಗುತ್ತೆ ನಾವು ಊಟ ತರಿಸಸ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದಾರೆ.
ಹೌದ ಅಲ್ಲ ಬಾಳ ಸೌಂಡ್ ಜಾಸ್ತಿ. ಹತ್ರರು ಮಯ್ಯ್ಲೆಗ್ಲಾವು ಕೆಳಗಿನವು.
ನಿನಕ್ ಎಷ್ಟು ಬಂದಿದೆ ಅಮೌಂಟ್?
ನನಗೆ ಹದಿನೆಂಟ್ನೂರು. ಹತ್ತೊಂಬತ್ ರೂಪಾಯಿ ಬಂದೈತಿ.
ಹ್ಮ ಹೆಂಗ್ ಗೊತ್ತಾಗ್ತಾ ಹನುಮಂತಿ ಇದ್ರಲ್ಲಿ.
ಹಂಗ್ ಮಾತಾಡ್ಬೇಡಾಂತ ಹೇಳ್ಲಿಲ್ಲ. ಆಮೇಲೆ ಹೇಳ್ತಿನಿ ಬೇ ಆದ್ರು
ಹೌದ ನಿನ್ನೆ ನಾವು ಚರ್ಚಕ್ ಹೋಗಿದ್ದೀವಿ.
ಶುಚಿ ಹ್ದ ನಿನ್ನೆ ಸಡೆಲ್ಲ ಏನು ಮೊಸತಲ್ಲ ಹೇಳಕ್ಕ
ಹಲೋ ನಿನ್ನೆ ನಾವು ಚಾರ್ಚಕ್ ಹೋಗಿದ್ವಿ ಕೆಲ್ಸ್ತಾ ಇದೇ ನಿನ್ಗೆ ಕೆಲ್ಸ ಅಲ್ವಾ?
ಯಾರಾರ್ ನೀನು, ಪ್ರಶಾಂತಿ, ಅಣ್ಣ, ವಿಸಿಲಿ,
ಎಲ್ಲ ಹೋಗಿದೀವಿ
ಹ್ಮ್ ಹ
ದೊಡ್ಡದಂತ ಚರ್ಚ್
ಹ್ಮ್ ಎನ್ ಯಾ ಬಡತ್ ಚರ್ಚ ಏನ ಬೇರೆವ್ರ ಬಿೇಡ್ರೆ
ಇಲ್ಲ ಬೇರೆವರ್ಗೆ ಹೋಗಿದ್ವಿ ಒಂದು ಲಕ್ಷ ಜನ ಬಂದಿದ್ದಾರ್ ನೋಡು?
ಹ
ಒಂದು ಲಕ್ಷ ಜನ ಬಂದಿದರ್ ನೋಡು
ಒಂದು ಲಕ್ಷ ಜನ?
ಹ್ಮ್
ಹಂಗ ಹೋದಾಗ ನಮ್ಮನನ್ನ ಕರ್ಕೊಂಡೋಗ
ದೂರಲ್ಲ ನೀವ ಬರ್ತರೇ ಬರ್ತ್ರ ಇಲ್ಲ ಅಂತ ಸುಮ್ನೆ ಇರ್ತೀವಿ
ನಾವೇನ ಎಲ್ಲ ಎಲ್ಲ ನೋಡ್ತಿವಿ ಅಪ್ಪು
ಒಂದು ಲಕ್ಷ ಜನ ಬಂದಿದರು ಅದ್ರಲ್ಲಿ ಅದೆ ಅಮೌಂಟ್ ಜಾಸ್ತಿ ತಗೊಂಡ್ ಹೋಗಿಲ್ಲ ನಾನು. ಎಷ್ಟು ಬ್ಯಾಂಗಲ್ಸ್ ಹ್ಯಾಂಗಲ್ಸ್ ಎಷ್ಟ ಎಷ್ಟು ಚೆನ್ನಾಗಾಗಿದವೇ ಅಂತ ಅಷ್ಟು ಚೆನ್ನಗ್ ಇದಾ ಕಡಿಮೆ ರೇಟ್ ನಾನೇ ತರ್ಕೊಂಡಿಲ್ಲ ನಿಮ್ಮನ್ನ ಸ್ಯಲ್ರಿ ಎಲ್ಲ ತಗೊಂಡ ಸುಮನೆ ಹೋಗೋಣ ಹೆಂಗಯತ ಅಂತ ನೋ ನೋಡಕ್ ಹೋಗಿದ್ವಿ ಅದು ಅಷ್ಟು ಚೆನ್ನಾಗಿತ್ತ ಅಂದ ಗೊತ್ತಿಲ್ಲ ಅಲ್ಲಿ ಓದದ್ಮೇಲೆ ಎಲ್ಲಾ ಗೊತ್ತಾಯತ್ ಪೆನ್ನ್ನು ಹ್ಮ್
ಹ್ಮ್ ಇಲ್ಲಾ ಅಂತೇಳಿ ನ ಉ್ತಾಳ ನ ಹಾಕ ನ ನಿಗನು ಚಲಿಾವದ
ಹ
ಹ್ಮ ಹಾ ಹ್ಮ ಅಲ್ಲ ಬ್ಯಾಂಗಲ್ ಸರಿಯಕ ಏನಕ ನ ಸರಿ ಹೇಳಿವವಲ್ಲ
ಅಲ್ಲಾನ ನಾನು ಹೈದ್ರಾಬಾದಕ್ ಹೋಗಿಲ್ಲ ಪ್ರೇಯರ್ ಮೀಟಿಂಗ್ಸ್ ಹೋಗಿದ್ವಿ. ಮೀಟಿಂಗ್ಸ್ ಹೋಗಿದ್ದೀವಿ.
ಹ್ಮ್
ಅದು ಅ ಅಷ್ಟು ಜನ ಬರ್ತಾರ ಅನ್ಕೊಂಡ್ರೆ ಹೋಗಿಲ್ಲ ಸುಮ್ಮ್ನೆ ಹೋಗದ ನೋಡೋಣ ಅಂತ ಹೋಗಿದ ಇದು ನಾನು ಏನು ತಗೊಂಡ್ ಹೋಗಿಲ್ಲ.
ಒ
ಸುಮ್ನೆ ನೋಡಕ್ ಹೋಗಿದ್ದೀವಿ. ಅಷ್ಟು ಜನ ಬಂದ ಮೇಲೆ ಗೊತ್ತಾಯ್ತವು ಈ ಮೈ ಏನರೋಕ ತಂದ್ಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ತಂದ್ಕಂಡಿಲ್ಲ ನ ನಂದು ಎ. ಟಿ. ಎಂ ಇಲ್ಲಲ್ಲ ಫೋನ್ ಪೇನೂ ಕೆಲಸ ಮಾಡ್ತಾ ಇಲ್ಲ ನನ್ಗೆ
ಐ ಅಣ್ಣ ಮಾಡ್ತಿದವಲ್ಲ ಫೋನ್ ಪೇ
ಮ ಎಲ್ಲಾ ಹೋಗ್ತಿವ್ ಮತ್ತ ಬಾರ್ ತಿಂಗ್ಳ ಐತೆ
ಹೌದಾ ಆಯ್ತು ಕಳ್ಸೋದತ್ತೆ ತಿಂಗಗಳ ಸ್ಯಲ್ ಬಂದ್ಬ
ಹ್ಮ ಬಾರ ತಿಂಗಗಳು ಹೋಗ್ತೀನೀ ಅವಾಗ ಇಪ್ಪತ್ತೊಂದಕ್ಕೆ.
ಈ ತಿಂಗಳ ಜುಲೈ ತಿಂಗಳದ ಸ್ಯಲ್ರಿ ಇದಕ್ಕ ಅಟೆಂಡೆನ್ಸ್ ಕಳಸ್ತಿರಲ್ಲ.
ನಾಳೆ ಆಯ್ತಮ್ಮ ನಮ್ದು ಕಥಾ ಮೇಡಮ್ ಸೈನ್ ಮಾಡಲ್ಲ ಅಂತ ಎನ್ ಸಡ್ ಇದು ನೋಡ್ತದ ಅಂತ ಇದು ನೋಡ್ ಎಲ್ಲಾ ನೋಡಿ ಸೈನ್ ಮಾಡ್ತದಂತೆ ನಾನು
ನಾವೇನ್ ಮಾಡೀವಿ ಏನ್ ಕೇನ್ಸಿ ಮತ್ತ ಏನ್ ಮಾಡ್ತೀವಿ
ನಾನು ಮಾಡಿಲ್ಲ ಏನ್ಸನಾ ಹ್ಮ್ ನಾನು ಮಾಡಿಲ್ಲ?
ಅಲ್ಲ ಪ್ರಶಾಂತ್ ಮೇಲೆ ಅವಳಿಗೆ ನಿನ್ ಮಗಳಿಗೆ ಕಾಲು
ಇಲ್ಲ ಅದೇ ಕಟ್ ಹಾಕ್ಸ್ಬೇಕಂತ. ಅದ ಹುಡ್ಗಿ ಬಾ ಆಗ್ತನಿ ನೀ ಹೋಗಣ ಹಾಸ್ಪೆಟ್ಲ್ಕ್ ಅಂತ ನಾನ್ ಬರಲ್ಲ ಕಟ್ಟ ಆಕ್ತ ಸ್ಕೂಲ್ಕ್ ಹೋಗಲ್ಲ ನಾನು ಅಂತ ಇದಾರ
ಹಾ ಮತ್ತೆ ನಡೆಯಕ ಅಲ್ಲಾ ನಡಿಯಕ ಕುಂದ್ರಕ್ಕ ಇಬ್ಬಂತಿಲ್ಲಕ್ಕ ಕುಂದ್ರ ಆಗ್ತದ
ಹ್ಮ್ ಅದ್ಕ ಟೆಂತ್ ಕ್ಲಾಸ್ ಆದ್ಮೇಲೆ ಕಟ್ ಹಾಕ್ಸ್ಕಂತಿನ ಅಂತನ ನೋಡ್ಬೇಕು ಮತ್ತೆ ಟೆಂತ್ ಕ್ಲಾಸ್ ಆದ್ಮೇಲೆ ಏನ್ ಮಾಡ್ತಳೋ ಗೊತ್ತಿಲ್ಲ? ಏನು ಹಾಶೆಲ್ಕ್ ಹೋಗತೀನಿ ಪಿ. ಜಿಕ್ ಹೋಗ್ತೀನ ಅಂದಾರ ಹ್ಮ್ ಹ್ಮ್ ಹೆಂಗೆ ಮತ್ತೆ ಊಟತಾನೇ ಕ್ಯಾರೆಟ್ ತಂದಿಲ್ಲಲ್ಲ ಊ ಹ್ಮ್ ನೀವು ಕ್ಯಾರರ್ ತಂದಿರಾ? ಬಸ್ಲಿ ಹೋಗ್ತಾ ಇದ್ದಾರ ಇವಾಗ ಹೋಗಿಲ್ಲ ನಿನ್ನೆ ಜರ್ನಿ ಮಾಡಿದ್ಬಲ್ಲ ಇವತ್ತು ಯಾರು ಹೋಗ
ಹ್ಮ್
ಹ್ಮ್ ಏನ್ ಸುದಾ ಅಷ್ಟು ಜೋರ ನ ತ ಇದಾರಾ?
ಹಳ
ಹ್ಮ ಏನ್ ಅನ್ಮಂತಿ ನಿಮ್ದು ಮೂವತ್ ಕಾಲ ಆಗಲ್ದವಾ
ಹ್ಮ ಅಕ್ಕ ಮೊನ್ನೆನೇ ಮುಗಿತ್ತು ಏನ್ ಮಾಡ್ತ ಬಿಡಕ ಎಲ್ಲರಕ್ಕಿಂತ ನನಿಗೆ ಕಡಿಮೇ ನನಗೆ ಅಮೌಂಟ್
ಹೆಂಗ್ ಕಡಿಮೆ ಆಗ್ತದೆ ನೀನಂದು ನಂದು ಅವಾಗ ಮೂವತ್ ಕಾಲ ಕ ಮಾಡಿಯ ನಂದು ಇನ್ನ ಅಷ್ಟ ಅದವ ನೋಡು
ನೋಡ ಮಂಕಾಳದ ತ್ರಿಬಲ್ ಒನ್ ತ್ರಿಬಲ್ ಲೈನ್
ಮಂತ್ರ ಬಲ್ ನನ
ಹಾ.... ಫೈವ್ ಪರ್ಸೆಂಟ್ ಆಯರ್ ಪ್ಲಸ್ ಆಗ್ತಲ್ಲ ೈರ್ ಇಲ್ಲ ಹ್ಮ್ ಹಾಕ್ಕಿದು ಟೂ ಜೀರೋ ತ್ರೀ ಏಟ್
ಟೂರ್ ಜೀರೋ ಟೂ ಏಟ್. ನಿನೀಗ?
ಒನ್ ಫೋರ್ ಒನ್ ನೈನ್.
ಒನ್ ಫೋರ್ ಒನ್ ನನ್ ಅದೇನು ಅಷ್ಟು ಕಡಿಮೆ ಬಂದವ ನಿನಗೆ.
ನಾಗರಾಜ ಅವರು ನಾಗರ
ನಾಗರಾಜ್ಗ್ ಎಷ್ಟು ಬಂದಾವ?
ಹ ನಾನು ಹಂಗ ನವು ಸುಂದರ ಕೈ
ಎದಕ್ಕೆ ಎಷ್ಟೊಂದು ಕಡಿಮೆ ಬಂದಾವ ನಿನಗೆ?
ಹ ಅಕ್ಕ ನನಗದೇ ನಂಬರ್ ಇಲ್ಲಿ ಇಲ್ಲಂದ್ರಗನ್ ಫೋನ್ ಮಾಡಿಡ್ದ್ದೆ ನೋಡಕ್ ನಂಬರ್ ಇದ್ರ ಕೊಡಕಕ್ ನಿನ್ನ ಹತ್ರ.
ಪ್ರಕಾಶ ಸರ್ ದಾ
ಹ್ಮ್.
ಹ್ಮ್.
ಅಣ್ಣ ಅದ ಒನ್ ಫೋರ್ ಡಬಲ್ ನೈನ್
ಇಲ್ಲ ಟೈಮಿಂಗ್ ಟೈಮಿಂಗ್ ತಗೊಂತ ಇಲ್ಲನೆೇನ ಅವ್ನು ಆ ಹತ್ತು ಹತ್ತು ಮೇಲೆ ಜಾಸ್ತಿ ಹ್ಮ್. ಸೆಕೆಂಡ್ಸ್ ಬೇಕಂತ ಅವು ಟೈಮಿಂಗ್ ನೋಡಿಲ್ಲ ನೀವು ಅಂದ
ನೋಡಿವಕ್ಕ ಹೇಳ್ಮೇಳೆ ಎಲ್ಲಾ ಕರೆಕ್ಟ್ ಮಾಡ್ಸವ ಕರೆಪ್ಕ್ಷನ್ಗನು ಮಾಡಿ ಏನ್ ತಪ್ಪ ಆಯತು. ಅಂದ್ರುನೂ ಇದ ಆಗ್ಬೇಕಲ್ಲ.
ಏನೇನೋ ಫಸ್ಟ್ ಅಲ್ಲಿ ನಾವು ಆನ್ ತೆಲುಗುನಾಗ ಮಾತಾಡಿದ್ವಲ್ಲ ಅದೇನಾನ ಕಟ್ ಆಗಿದೆ ಏನ ಅಂತ.
ಸುಾಗನು ನನ್ನ ಹತ್ರನ ಮಾತಾಡಲ್ಲ ಏಮ್ ಮಾತಾಡೆಲ್ಲ ಯಾಕೆ
ಹೌದಲ್ಲ ಮತ್ತೆ.
ನಂದ ಆಗುತ್ತೆ. ಆಕೆ ನಾನು ಒಂದೇ ಸರೆ ಜಾಯ್ನ್ ಆಗಿವಿ. ಆಕೆ ಇನ್ನು ಆಕೆ ಒಂದ್ ವರ್ಷ ಲೇಟ್ ಆಗಾಗಲ್ಲ ನಾನ ಒಂದ್ ವರ್ಷ ಮುಂಚೆ ಆಗನಿ.
ಯಾರು
ಹ್ಮ್.
ಹ್ಮ್.
ಇದು ಪೈಪ್ ಪರ್ಸೆಂಟ್ ಆಡ್ ಆಕತತ್ ನೋಡ ಯಾಕ್ಯಾರ್ ನೋಡಿ ಇನ್ನೊಂದ್ ಹದಿನೈದ ದಿನದೊಳಗ ಒಳಗ್ ಆ್ಯಡ್ ಅಕ್ಕೆತ್ ಅಂತ.
ಹಾಕಿದ್ದಾರಾ? ಗ್ರೂಪ್ ಅಲ್ಲೇ ನೋಡಿಲ್ಲ ಅನ್ ಮತ್ ಬೆಳಿಗ್ಗೆ ಇಂದ ಏನ್ ಪಂಡಿದತಿ ಮೇರಮ ಹೆಂಗಿದ ಅಂತ ಒಂದ ಒಂದು ಜರಗ ಅಂತಾರಲ್ಲ ಆತರ ಇಟ್ಕೊಂಡಿದ.
ಕ ಎಲ್ಲ ಎಕ್ಜಿಟ್ ಆಗಬಿಟ್ಟೆ?
ಹಾ
ಹೌದಾ ಹ್ಮ್ ನೀನ್ಯ ಮನುಷ್ಯಾಳ ಅಕ್ಕ ನೀನ್ ದೇವ್ರು.
ಎಲ್ಲಿಂದ ಎಕ್ಸಿಟ್ ಆಗಿದಲ್ಲ ಅಂತೆ.
ಮಚ್ಚಾ ಕಲ್ಲ
ಮಂಜಕ್ಕ ಹ್ಮ್. ಮಂಜಮ್ಮ ನೋಡಿ ಎಂತ ಎಷ್ಟು ನಿಧಾನದಾಗಿದಾಳೆ ಒಂದೂ ಆಗಿಲ್ಲ ಬೇಸ್ ನೋಡ ಮಂಜಮ್ಮ ನಮ್ಮ ಮನಿಯಾಗ ಒಂದು ಕೆಲಸ ಇಲ್ಲ.
ಹ್ಮ್ ಸ್ಟಾರ್ ಆಯ್ತಮ್ಮ ಆಕೆ
ಹ್ಮ್ ಸ್ಟಾರೇ ದೊಡ್ಡದು.
ಹ್ಮ್.
ಹಂಗ ಹಂಗ ಕೆಲಸದ ಮೇಲೆ ನಿಂದ ಆಗಿದ್ದೇ ಇಲ್ಲ ಒಂದನ್ನ ಆಗಿಲ್ಲ ಅಂತ ನಾಳೆ ಸೈನ್ ಮಾಡ್ಯಕ್ ಬರಬೇಡ. ನಾನ್ ಸೈನ್ ಮಾಡ ಮಾಡಲ್ಲ ನೋಡು. ಹಾ ಏನಾರ ಏನ್ಕ ಕೊಟ್ಟಾರ ಪಾಪ ಒಂದ್ ಹ್ಮ
ಹ್ಮ್
ಹಂಗೆ ನನಗ್ ಮನ್ಸಿಗ್
ನಾವು ಊಟ ಮಾಡಿಲ್ಲ್ ನೋಡಕ್ಕಾ ಇವತ್ತು ನಮ್ಮ ಹಾಸ್ಪಿಟ್ಲ್ ಬ್ಲಡ್ ಡೊನೇ ಸನ್ ಕಂಪ್ ಐತೆ
ಏನ ತರ್ತಾ ಇದ್ದಾರೆ ಊಟ ಏನೋ ಹನುಮಂತಿ
ಹ
ಹಾ ಸ್ನಾಯಕ್ಸ್ ಏನೋ
ಆ ನಮ್ಮಕ್ ಸ್ನಾಯಕ್ಸ್ ಏನ ತಂದಾನ ಹ್ಮ್
ಹರಿ
ಊಟ ತೊಂದಾರಾಮ ಹ್ಮ ಮೇಣ ಮಸಾಲ ಆಗ್ತಾ ಇದೆ ಮೇಣಕ್ಕ ಬಿಸ್ಕೆಟ್ ಅಂತ ತಿಂತಾ ಇದ
ಹ್ಮ
ಹ್ಮ್ ಮೇಡಮ ಇವರು ಊಟ ಮಾಡ್ ಊಟಕ್ ಅಕಿಲ್ಲ ಅಂತ ಏನು ತಿಂದಿಲ್ಲಂತ
ಹಾ ಹಲೋ
ಹ್ಮ್
ಮಂಕಳ್ ಸಿಸ್ಟ್ರು ಬಂದ್ರು
ಎಲ್ಲಾ ಇದ್ದಾರಮ್ಮ ಮಾಂಕಾಳ್ ಸಿಸ್ಟ್ರ್ ಹ್ಮ
ಮಂಕಾಳ್ ಸಿಸ್ಟ್ರ್ ಕೆಳಗ್ ಬರ್ತ ಇದರ್ ನೋಡ
ನೋಡ್ತಿನ್ ನೋಡ್ತನೀ ಹ್ಮ ಬಂದರ ಹ್ಮ್ ಅಲ್ಲಿಗ ಹ್ಮ್
ಏನಾ...
ಹ್ಮ
ಮತ್ತ ಆಮೇಲೆ ಒಂದು ಐದ ನಿಮಿಷ ಆದ್ಮೇಲೆ ಮಾಡಕ್ಕಾ ಐದ ನಿಮಿಷ ಮ ಎಲ್ಲ್ರರು ಒಂದೊಂದ್ಸರಿ ಹಿಂದೆ
ಕಂಪ್ಲೀಟ್ ಆಗ್ಲಿ ನಾನು ಇವತ್ತು ಹ್ಮ ಅಲ್ಲ ಅಪ್ ಕವನ್ಟ್ ಹೆಂಗ ಏನ್ ಮಾಡ್ತರಿ ನೀವ್ ಇದ್ರಲ್ಲಿ
ಲಪ್ಸ ನ ಅರ್ಸನ್ನ ಆ ೋದಳ ಅದ್ರಾಗ ಏನೈತೆ ಸ್ಟ್ ಕಂಟಿನ್ಯೂ ಮಾಡಿ
ಹಾ ಸರಿ ಹ್ಮ್ ಇಲ್ಲ ಹಾ..
ಹಲೋ ಆಯ್ತ ನಮ್ಮಿ?